ಹಾ ಹೇಳಿ ಸರ್
ಹೇಳಿ ಏನ್ ಮಾಡ್ತಿದರ
ಇದು ಸ್ವಲ್ ಬಿಸ್ನೆಸ್ ಬಗ್ಗೆ ಕೇಳ ಇರದ. ಅದ ಬಿಸ್ ವರ್ಕ್ ಮಾಡಕ್ ಬರ್ಬೇಕಂತ ಕೊಂಡಿದೀವಿ ಅದಕ್ಕೆ
ಹೌದೌದು ಯವ
ಅದೇ ಸರ್ ನಿಮ್ಗೆ ಯಾವಾಗ ಟೈಮ್ ಕೊಡ್ತೀರ ಅವಾಗ ಬರ್ತೀವಿ
ಹ್ಮ್ ಹ್ಮ್ ಹ್ಮ್ ಇದು ಮಂಡೆ ಬನ್ನಿ
ಮಂಡೆ ಬರಾನ
ಹ್ಮ
ಸ ಅವರ್ಕ ಏನಿರ ಸರ್ ಅಲ್ಲಿ
ವರ್ಕ್ ಕಂಪ್ಯೂಟರ್ ವರ್ಕ್ ಮಾಡಟ
ಕಂಪ್ಯೂಟರ್ ವರ್ಕ ಸರ್ ಫೈಲ್ ಫೈಲ್ ಫೈಲ್ ವರ್ಕ್ ಮಾಡ್ಬೇಕೇನು
ಹ್ಮ್ ಫೈಲ್ ಅಲ್ಲ ಬಸ್ ಬುಕಿಂಗ್ ವರ್ಕ್ ಇದೆ
ಬಸ್ ಬುಕಿಂಗ್ ಹ ಸರ್ ಹಂಗಗೆನು ಯಾರಾನ ಪಿಕ್ನಿಕ್ ಆಮೇ ಟೂರ್ ಇರ್ರುವ ಾರಲ್ಲ ಅವ್ರಿಗೋಸ್ಕರ ಬುಕ್ ಮಾಡದೇನ ಹೌದಾ ಸರ್ ನಮ್ ಶ್ಯಾಲರಿ ಎಷ್ಟು ಸರ್ ನಮ್ಗೆ
ನಿಮ್ಗೆ ಸ್ಯಾಲ್ರಿ ಅಂದ್ರೆ ತಿಂಗಳಿಗೆ ಹದ್ನೈದು ಸಾವಿರ ಕೊಡ್ತೀವಿ
ಹದ್ಿನೈದು ಸಾವಿರ ಸರ್ ಊಟ ಗಟ ಕೊಟ್ಟು
ಊಟ ಮಧ್ಯಾಹ್ನ ಊಟ ನಮ್ದೆ ಮುಂಜೆ ಇಲ್್ದೆ ಸಾಯಂಕಾಲ ನಿಮ್ದು
ಹೌದಾ ಸರ್ ಬೆಳಗ್ಗೆ ಸಾಯಂಕಾಲ ನಮ್ಮದು ಮಧ್ಯಾಹ್ನ ನಮ ನಿಮ್ದಾ ಸರ್
ಹ್ಮ್
ಇ ಸರ್ ಡ್ಯೂಟಿ
ಡ್ಯೂಟಿ ಡೇಲಿ ಇರುತ್ತೆ
ಡೈಲಿಯ ಎಷ್ಟು ಗಂಟೆಯೆಯಿಂದ ಎಷ್ಟು ಗಂಟೆ ಕತ
ಹ್ಮ್ ಹತ್ತು ಗಂಟೆಯಿಂದ ನೈಟ್ ಏಳ್ು ಗಂಟೆ ಆಗುತ್ತೆ
ಎ ಗಂಟೆಗೆ ಸರ್ ಹೌದಾ ಸರಿ ಸರ್ ಓಕೆ ಬರ್ತೀವಿ ಸರ್ ಎಷ್ಟು ಜನ ಬೇಕು ಸರ್ ಹರು ಹುಡುಗರು ನಿಮ್ಗೆ
ನಮ್ಗೆ ಇಬ್ಬರು ಬೇಕಾಗಿ
ಇಪ್ರಾ ಸರಿ ಸರಿ ನಮ್ಮ ಹಗ ಒಂದ ಬರ್ತಾನಂತಷ್ಟ ಕೇಳ್ಬಿಟ್ಟು ಹೇಳ್ತನಿ ಸರ್ ಹ್ಮ ಸರ್
ಅವನ್ ಬರುತ್ತ ಮಾಡ ಕಂಪ್ಯೂಟ
ಹಾ ಸ್ವಲ್ಪ ವರ್ಕ್ ಅವ್ನಿಗೆ ಸ್ವಲ್ಪ ಆ ಬರ್ತಿಲ್ಲ ಸರ್ ನೀವು ಹೇಳ್ಕೊಡ್ತಿೀರಲ್ಲ ನೀವೇನು
ಹ್ಮ್ ನಾವಾಗ ಕೂರ್ತುದು ಹ್ಮ್ ಎರಡು ವಾರ ಹೇತೀವಿ ಆಮೇಲೆ ಕಲಬೇಕ
ಹೌದಾ ಸರ್ ಹಾ ನಮ್ಗ ಒಂದ್ ಎರಡು ವಾರ ಈಗ ಇಲ್ಲ ಸರ್ ಮಾಡಿಲ್ಲ ಸರ್ ಸರ್ ಅಡ್ಮಿಷನ್ ಅವನು ಯಾವ್ದೋ ಕಂಪ್ಯೂಟರ್ ಅಡ್ಮಿಷನ್ೇ ಮಾಡಿದ ಇಲ್ಲ ಫಸ್ಟ್ ಟೈಮ್ ಕಂಪ್ಯೂಟರ್ ಹೌದಾ ಸರ್
ಹ ಕಂಪ್ೀಟ್ ಕಲ್ತಿರಲ್ ಬೇಕು
ಹ್ಮ ಒಂದ ಒಂದ್ ಸ್ವಲ್ಪ ಹೇಳ್ಬೋದಲ್ಲ ನೀವೊಂದು ಒಂದ್ೆರಡು ವಾರ
ಕೈ ಸ್ಪೀಡ್ ಆಗ ಮಾಡಬೇಕ ಕ ಟೈಪಿಂಗ್
ೈ್ತಿಂಗ ಸರ್
ಹ್ಮ್ ಜಾಸ್ತಿ ಬುಕ್ಕಂಗ ಬರ್ತಾವ ಇವಾಗ
ಆದದ್ರಗ ಒಂದ್ ಸ್ವಲ್ಪ ಸರ್ ಅವನ ವರ್ಕ್ ಜಾಸ್ತಿ ಟೈಪಿಂಗ್ ಮಾಡಕ್ ಬರತ್ತ ಸರ್ ಜಾಸ್ತಿ ಅವನಿಗೆ
ಹ್ಮ ಬೇಗ ಬೇಗ ಟೈಪಿಂಗ್ ಮಾಡ್ಬೇಕು ಇವಾಗ ಜಾಸ್ತಿ ಸೀಸನ್ ಐತಲ್ಲ ಜಾಸ್ತಿ ಬರುತ್ತೆ ವರ್ಕಿಂಗ್
ಹ್ಮ್ ಹ್ಮ್ ಹ್ಮ್
ಹ್ಮ್
ಹೌದಾ ಸರ್ ಹ್ಮ್ ಹ್ಮ್ ಅಂದ್ರೆ ಮತ್ತೆ ಬೇರ ಯಾರ್ ಕರ್ಕೊ್ ಬರ್ಲ ಸರ್ ಮತ್ತೆ ಬೇರಾರ್ ಬ ಲ್ಯಾಪ್ಟಾಪ್ ಕಂಪ್ಯೂಟರ್ ಕಲ್ಂತ ಅಷ್ಟೇ ಬರ್ಬು ಹೆಂಗಲ್ಲಿ
ಲಾಪ್ಟಾಪ್
ಕಂಪ್ಯೂಟರ್ ಕಲ್ತಿ
ಹ್ಮ ಅವರು ಬಂದ್ರೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ ಸ್ವಲ್ಪ ಹೇಳಿಕೊಟ್ರು ಏನ್ ಬರ್ಲಾರ ಹೇಳಿದ್ರೆ ಗೊತ್ತಾಗಲ್ಲ
ಹೌದಾ ನೀವ್ ಒಂದ್ ಎಕ್ ಬೇಗ ವರ್ಕ್ ಮಾಡಂದ್ನು ಸ್ಟಾರ್ಟ್ ಮಾಡ್ಬೇಕ ಅವರು ವರ್ಕ್ ಸ್ಟಾರ್ಟಿಂಗ್ಗೆ ಹಾ ಆತರ ಬೇಕಾ ಪಟ್ ಪಟಾನೇ ಮಾಡ್ಬೇಕಾನ
ಹ್ಮ
ಜಾಸ್ತಿ ಜಾಸ್ತಿ ಫುಲ್ಲು ಟೈಪಿಂಗ್ ಸ್ಪೀಡ್ ಮಾಡ್ಬೇಕೇನ್ ಸರ್
ಹ್ಮ ಸಸ್ ಸ್ಪೀಡ್ ಆಗಿರ್ಬೇಕು ಅವನು ಎಲ್ಲ ಒಂದ್ ತಿಂಗಳು ಹೋಗಿದ್ರೆ ಗೊತ್ತಾಗತ ಚತ್
ಹೌ್ರ ಸರ್ ಒಂದು ತಿಂ ಒನ್ ಮಂತ್ ಮಾಡಿಲ್ಲ ಸರ್ ಅವ ಅದು ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ ಆಹಿತಿ ಅವ್ರಿಗೆ ಅದಕ್ಕರ್ ಕಂಪ್ಯೂಟರ್ ಅಲ್ಲಾ
ಹ್ಮ್ ಹ್ಮ್ ಹೌದಾ
ಹಾಂ ಸರ್ ಬರಲ್ಲ ಅವ್ರಿಗೆ ಒಂದು ಸ್ವಲ್ಪ ಒಂದು ವಾರ ಟೈಮ್ ಕೊಡರೆ ಅವನು ಕಲ್ಿತಾನೆ ಅಲ್ಲ ಸರ್ ಅವ್ನು ಸ್ವಲ್ಪ ಬಿೀಲಿ ಅಂತ ಅವನು
ಹೌದಾ
ಅಷ್ಟು ಬೇಗ ಕಲ್ಕೊಂತಾರೆ ಒಂದ್ ಸ್ವಲ್ಪ ಒಂದ ವಾರ ಎರಡ್ ವಾರ ಟೈಮ್ ಕೊಡ್ರೆ ಅವ್ನ್ ಕಲ್ಕೊಂತಾನೆ
ಆಯ್ತಾಯ ಸ್ವಲ್ಪ ಹ ಕೊಡ್ತೀನ್ಿ ತ
ಕೊಡ್ತ ಎರಡು ಎರಡು ವಾರ ಟೈಮ್ ಕೊಡ್ತೀರಾ
ಹ್ಮ್ ಹ್ಮ್
ಸರಿ ಸರ್ ಚೆನ್ನಾಗ್ ಕಲ್ಕಂತನ ಸರ್ ಚನ್ನಾಗ್ ಒಳ್ಳೆ ಹುಡುಗವ್ನು ಡ್ರಿಲಿಯಂಟ್
ಹೌದಾ ಹ್ಮ್ ಹ್ಮ್ ಆಯ್ತು
ಚೆನ್ನಾಗ್ ಮಾಡ್ತಾನೆ ಅವನು ಏನಿಲ್ಲ
ಆಯ್ತು ಹಂಗಿದ್ರೆ
ಸರ್ ಮತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಏನಿದೆ ಸರ್ ಅದ ವರ್ಕ್ ಬಗ್ಗೆ
ಹೊರಕ್ ಬಕಾರ ಒಂದು ಒಂದಲ್ಲಿ ಆನ್ಲೈನ್ ಬುಕ್ಕಿಂಗ್ ಅವ್ರ ಬಗ್ಗೆ ಆ ಬುಕ್ಕಿಂಗ್ ಅಲ್ಲಿ ನಂಬರ್ ಹೇತ ಹ್ಮ್ ಓ ಅವ ಗಾಡಿ ನಂಬರ್ ಅವರು ಗಾಡಿ ನಂಬರು ಅವ್ರ ಹೆಸರು ಹ ಮತ್ತೆ ಅಡ್ರೆಸ್ ಅಡ್ರೆಸ್ ಹಾಕ್ಬೇಕು
ಹಾ ಆಕ್ಬಿಟ್ಟು
ಹ್ಮ್ ಹ್ಮ್ ನಕಸ ಅಡ್ರೆಸ್ ಸಾಹಿತಿ ಕಳಸ್ಬೇಕು ಅವರಿಗೆ ಮೊಬೈಲಲ್ಲಿ
ಹ್ಮ್ ಹ ಲಾಸ್ ಆಮೇಲೆ ಟಿಕೆಟ್ ಅವ್ರಗೇನ ಆನ್ಲೈನ್ ಮುಖಾಂತತ್ರ ತಗೋಬೋದೇಏ
ಹ್ಮ್ ಆನ್ಲೈನ್ ಮುಖಾಂತರ ತಗೋ
ಹೌದಾ
ಹ್ಮ್
ಒಂದ್ ಎರಡು ವಾರ ಸರ್ ಸ್ವಲ್ಪ ಗೊತ್ತಾಯ್ತಿಲ್ಲ ಸ್ವಲ್ಪ ನೀವೇ ಸ್ವಲ್ಪ ಬೇಳ್ ಕೊಡ್ಬೇಕು
ಆಯ್ತು ಆಯ್ತು
ಹ ಉಪ್ಪಿನ ಸ್ವಲ್ಪ ಹುಡುಗ ಸ್ವಲ್ಪ ಅರಗೆ ಹಳ್ಳಿಗಲ್ಲ ಸರಿಕ ನಮ್ಗೆ ಯಾದಗಿರಿ ಯಾಚಗಟ್ಟಲ್ಲ ಅದು ಸರ್ ನಮ್ಗೆ ಈ ಕಡೆ ಮಾಹಿತಿ ಜಾಸ್ತಿ ಗೊತ್ತಿರಲ್ಲಲ್ಲ ಅದ
ನಾವು ಅಲ್ಲಿವರು ನಾವು ಅಲ್ಲಿವರು ಆಕ್ಚುಲಿ ಹೇಗರವೆ
ಹೌದಾ ಸರ್
ನಾವ ಯಾವಗ ಬೆಂಗಳೂರಲ್ಲಿ ವರ್ಕ್ ಮಾಡೋದು
ನೂರಲ್ಲ ಸೆಟ್ಲ್ ಆಗಿರದಾ
ಹು
ಈಗ ಹೋಗಿ ಒಂದು ಐದ ಆರು ವರ್ಷ ಆಯತೇನೆ
ಅಯ್ಯೋ ಆಯ್ತು ಒಂದು ಏಳು ಎಂಟು ವರ್ಷ
ಓಹೋ ಅಷ್ಟು ವರ್ಷ ಸರ್ ಅಲ್ಲಿ ಇದೀರ ನೀವು ಇಲ್ಲಿಂದ
ಹ್ಮ್
ಹ ಅಂದ್ರೆ ಅಂದ್ರೆ ಎಲ್ಲಾ ಫುಲ್ ಮಾಹಿತಿ ಗೊತ್ತತ್ತು ನಿಮ್ದೇನಾ ಅದ
ಹ್ಮ್
ಹಾ ಸರ್
ನಮ್ದೇ ಕ್ಯಾಬೆ ನಮ್ಜೆ
ನಿಮ್ದೆನಾ ಸ್ವಂತ ಬಿಸಿನೆಸ್ ಏನ್ ಸರ್ ಅಂದ್ರೆ ಅಪ್ಪಿ ಆಮೇಲೆ ಛೆ ಟಿಕೆಟ್ ಬುಕಿಂಗ್ ಆಮೇಲೆ ಟಿಕೆಟ್ ಔಟಿಂಗ್ ಇದು ದೇರ
ಹಾ ಎಲ್ಲಾ ಎಲ್ಲಾ ತರ ಬುಕಿಂಗ್ ಇರುತ್ತೆ ಸ್ಕೂಲ್ ಬುಕಿಂಗ್
ಹ್ಮ್
ಹಾ
ಓಹೋ ಅಂದ್ರೆ ಈ ತರದ ಏನ ಯಾವ್ದ ಏನನು ಅರ್ಜೆಂಟ್ ಹೋಗ್ಬೇಕ ಅಂದ್ರೆ ಬುಕಿಂಗ್ ಮಾಡ್ಕೋ ಓ ಅಷ್ಟದ
ಹ್ಮ್ ಅಷ್ಟೇ ಅದಂದ್ಬಿಟ್ಟು ಬೇರೆ ಕೆಲಸ ಇಲ್ಲ ನಿಮ್ಗೆ
ಹೌದಾ ಸರ್
ಹ್ಮ್
ಮತ್ತೆ ಒಂದು ಸರ್ ಅವರು ಎರಡು ರು ಎರಡು ಒಂದ ಇಬ್ಬರು ಕರ್ಕೊಂಡು ಬಂದ್ರೆ ಓಕೆನಾ ಸರ್
ಇಬ್ರಿಗ ಒರ್ಕ್ ಮೂಡ್ಕನ ಸ್ಪೀಡ್ ಟೈಪಿಂಗ್ ಹ್ಮ್ ಆಯ್ತ್ ಕಳ್ಕೊಂಬನ್ನಿ
ಹಾಂ ಕರ್ಕೊಂಬರ್ತೀನಿ ಸರ್ ಮಂಡೇ ಬರೋಣ ಸರ್
ಹಾ ಮಂಡೆ ಬನ್ನಿ
ಬಸ್ ಮ್ಮ ಭಾನುವರ್ ಕುೂತ್ ಬಿಟ್ಟು ಅಲ ಸರ್ ಭಾನುವಾರ ಕುಂತು ಆಮೇಲೆ ಮಂಡೆ ಬರನಾ
ಹ ಭಾನುವಾರ ಕುಂತ್ರೆ ಮಂಡೆ ಎಲ್ಲಿದ್ದೀರಾ
ಸರ್ ನಾಳೆ ಮಂಡೆ ಬರೋಣ ಮುಂದಿನ ಮಂಡೆ ಬರೋಣ ನೆಕ್ಸ್ಟ್
ನಾಳೆ ಮಂಡೆ ಬನ್ನಿ
ನಾಳೆ ಮಂಡೆ
ಹ್ಮ್ ನಿಮ್ ಎಕ್ಜಮ್ಗೆ ಕ್ಲಾಸ್ ನೀವ್
ಸರ್ ನಾವು ಡಿಗ್ರಿ ಇದ ಫೋರ್ತ್ ಸೆಮ್ ಸರ್
ನೀನ್ ಎಕ್ಜಿ ಎಕ್ಸಾಮ್ ಐತ
ಹಾ ಎಕ್ಸಾಮ್ ಐತೆ ಸರ್ ಎಕ್ಸಾಮ್
ಎಗ್ಜಾಮ್ ಇದ್ರೆ ಮುಂದಿನ ಮಂಡಿ ಬರೀ ಇರ್ಲಿಕ್ಕಂದ್ರೆ ಇದೇ ಮಂಡಿ ಬರೀ
ಇಲ್ಲ ಸರ್ ಇದೆ ಮಂಡೆ ಇದು ನೆಕ್ಸ್ಟ್ ಮಂಡೆ ಬರೋಣ ಸರ್ ಎಕ್ಸಾಮ್ ಇದೆ ನಮ್ದು ಅದಕ್ಕೋಸ್ಕರ ಬರಕ್ ಆಗಿಲ್ಲ
ಓಕೆ ನೆಕ್ಸ್ಟ್ ಮಂಡೆ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಬರ್ತಿಸ್ತಾನೆ ಹ್ಮ್ ಆಯ್ತು ಆಯ್ತು ಬನ್ನಿ
ಬರ್ತ ಸರ್ ಮತ್ತೆ ಅ್ರ ಬಗ್ಗೆ ಇಂಟ್ರೆಸ್ಟ್ ಸರ್ ಸರ್ ಅದ್ರ ಇದ್ರ ಬಗ್ಗೆ ಅದಕೋಸ್ಕ
ಅದ್ರ ಬಗ್ಗೆ ನಾ.
ಹಾ ಸ್ವಲ್ಪ ಯಾಕಂದ್ರೆ ಇಂಟೆಸ್ ವರ್ಸಲ್ ನಮ್ ಹಡ್ಗುಡ ಬರುತ್ತ ಸರ್ಿಂಗ ಇದ್ರು ಒಂದ ಸ್ವಲ್ಪ ಈಗ ಹೋಗಂದ್ ಬನ್ನಿಪ್ಪ ಅಂದ್ರೆ ಬರ್ತಾರ್ ಸರ್ ಅವರು ಇಲ್ಲಂದ ಬರ್ತಾಲ್ಲ ಇಳ್ಕ
ಹ್ಮ್ ಹ್ಮ್ ಇಂಟ್ರಸ್ಟ್ ಅಂದ್ರೆ ಇವಾಗ ನೀವ್ ಕಂಪ್ಯೂಟ್ರ್ ಕಲ್ತಿದ್ರಲ್ಲ ಅದ್ರಲ್ಲಿ ಒಂದಿಷ್ಟು ದಿನ ಇಂಗ್ಲೀಷ್ ಟೈಪಿಂಗ್ ಹ್ ಕೊಡ್ತಾರೆ ಬುಕ್ ಬುಕ್ ಟೈಪಿಂಗ್ ಮಾಡಕ್ ಕೊಡ್ತವಾರಲ್ಲಾ
ಹ್ಮ
ಆತರ ಇಲ್ಲಿ ಒಂದು ಗ್ರೂಪ್ ಅಲ್ಲಿ ಮೊಬೈಲ್ ಅಲ್ಲ್ ಗ್ರೂಪ್ ಆಗಿ ಇತ್ತೇನೆ ನಾನು
ಅಹಾ
ಗ್ರೂಪ್ ಅಲ್ಲಿ ಅವ್ರ್ದಲ್ಲ ಅಡ್ರೆಸ್ ಹಾಕ್ನಿ ಅದಲ್ಲಿ ಟೈಪಿಂಗ್ ಮಾಡಿ.
ಹ್ಮ
ಆ ಅಮ್ಯಕ ಅವ್ರರಿಗೆ ಲಕ್ಷ್ಯನ್ ಕಳಿಸಿ ಇದು ವಾಟ್ಸಪ್ ಗ್ರೂಪ್ ಅಲ್ಲಿ. ನೀವ್ ಆಕ್ಬೇಕ ಅದು ಬರ್ದು.
ಹಾ ಹ್ ಟೈಪಿಂಗ್ ಮಾಡಿ ಅವ್ರಿಗೆ ಆ ವಾಟ್ಸ್ಆಪ್ ದಲ್ಲಿ ಹಾಕ್ಬೇಕು.
ಹ್ಮ ಎಷ್ಟೇ ಅದ ಹಾಕ್ಮೇಲೆ ಮತ್ತೆ ಬೇರೆದನ್ನ ಮಾಡ್ಬೇಕು. ಒಬ್ಬೊಬ್ರಿಗ ಅಷ್ಟೇ ನೋಡು ಹ್ಮ್ ಅದಷ್ಟೇ ಮತ್ತೆ ಏನು ಬೇರೆ ಕೆಲ್ಸ ಇಲ್ಲ.
ಹ್ಮ್ ಅಂದ್ರೆ ಬೆಳಗ್ಗೆಯಿಂದ ಹತ್ತು ಗಂಟೆಗೆ ಹೋಗಿರೋದ್ರಿಂದ. ನೈಟ್ ಏಳುವರೆ ತಾನ ಕೆಲ್ಸ.
ಹ್ಮ್
ಹ್ಮ್ ಹ್ಮ್ ಸರ್ ಇಬ್ಬ್ರಾಹಾಮ್ ಸ ಮೂರ್ ಜನ ಬರೋಣ.
ಇಬ್ರೇ ಸಾಕು ಜಾಸ್ತಿ ಜನ ಬು
ಇಬ್ರೇ ಬೇಕ ಡೀಸೆಂಟ್ ಇದ್ದ ಸಾ ಒಳ್ಳೆ ಹುಡುಗ. ಪಾಪ ಚೆನ್ನಾಗಿ ಜಿಮ್ ಮಾಡ್ತಾರೆ ಚೆನ್ನಾಗ್ ಒಳ್ಳೆ ಹುಡುಗ ಅವ್ರು.
ಹ್ಮ್
ಹ್ಮ್ ಒಳ್ಳೆ ಹುಡುಗ ಸರ್ ಚೆನ್ನಾಗ್ ಮಾಡ್ತಾರೆ ಸರ್. ಅವರೆಲ್ಲಾ ಫುಲ್ ಬ್ರಿಲಿಯಂಟ್ ಸರ್ ಅವರೆಲ್ಲ.
ಹೌದಾ
ಹಾಂ ಸರ್ ಬ್ರಿಲಿಯ ಬ್ರಿಲಿಯಂಟ್ ಅವರು ಸರ್ ಸೆಕೆ ಸೆಕೆ ಇಲ್ಲ ಸರ್ ಅದೇನ್ ಕುಡಿಯೋದು ಸೇದದು ಏನ್ ಚಟ ಇಲ್ಲ ಸರ್ ಅವ್ರು ಒಳ್ಳೆ ಹುಡುಗರು ಸರ್.
ಹ್ಮ್ ಹಂಗಿದ್ರೆ ನಮ್ಮ ಹತ್ರ ನಡಿಯಲ್ಲ.
ಸರ್ ಸೆಕಂಡ್ ಪಿಯುಸಿ ಟೆಂತ್ ಟಾಪರ್ ಸರ್ ಅವರು.
ಹ್ಮ್ ಹ್ಮ್ ಅದು ಉಂಟಾಲ್ಲ ದೂರಾಗ ಮಾತಾಡ್ಪ್ರ ಅಲ್ಲೆ. ಹಾ ಹ ಅದೇ ಹಂಗ ಇದ್ರೆ ನಾನ್ ಹಂಗಿದ್ರೆ ನಮ್ಮ ಹತ್ರಬ ನಡಿಯಲ್ಲ.
ಹಾ ಸ ಬರ್ತೀವ್ ಸರ್ ವ ಕರ್ಕೊಂಡ್ ಬರ್ತಿ ಸರ್ ಹುಡುಗರನ ಒಳ್ಳ ಹುಡುಗ ಚೆನಾಗ್ ಟಾಪರೇನೆ ಚೆನಗ ಓದದು ಬರಯೋದು ಮಾಡ್ತಾರೆ ಆಮೇಲೆ. ಸ್ವಲ್ಪ ಏನಂದ್ರೇ ವರ್ಕ್ ಬಗ್ಗೆ ಚೆನ್ನಾಗಿ ವರ್ಕ್ ಗೊತಿದಾರೆ ಸರ್ ಅಂದ್ರೆ ಸ್ವಲ್ಪ ಒಂದು ವಾರ ಟೈಮ್ ಕೊಟ್ರೇ ಕಲತ್ಕೋಂಬಿ ಅವ್ರೆ ಜಾಸ್ತಿ ಪೀಡ್ ಮಾಡ್ತಾರೆ ಅವ್ರೆ ವರ್ಕ್.
ಹ್ಮ್ ಹ್ಮ್
ಯಾಕಂದ್ರ ಅವ್ರದ ಮಾಮೋರ್ ಸ್ವಲ್ಪ ಲ್ಯಪ್ ಟಾಪ್ ಇತ್ತು ಸ್ವಲ್ಪ ಕೈಯ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಕ್ ಬರ್ತಿಲ್ಲ ಸ್ವಲ್ಪ ಸ್ವಲ್ಪ ಮಾಡತರೆ ಆಮೆಗಿಂದ ಯಾವ ಬಾರೆ ಎರಡವಾರ ಕಲಿಸ ಬಿಟ್ರೆ ಅವ್ರು ಫುಲ್ ನಂಗಿಂತ ತ ಪರ್ ಪೆಕ್ಟ ಆಗ್ತತೆ ಸರ್ ಅವರು.
ಹ್ಮ್
ಹ್ಮ್ ಒಳ್ಳೆ ಹಡುಗರ್ ಸರ್ ಚೆನ್ನಗ ಮಾಡ್ತಾನೆ ಎಷ್ಟ ಟೈಪಿಂಗ್ ಮಾಡ್ತಾನೆ ಅಂದ್ರೆ ಯಾರು ಮಾಡಕಲ್ಲ ಆ ತರ ಮಾಡತಾರನೆ.
ಹೌದ ಆಯ್ತು ಬನ್ನಿ ಬನ್ನಿ ಎಕ್ಸಾಮ್ ಎಕ್ಸಾಮ್ ಬರ್ದು ಬನ್ನಿ
ಎಕ್ಸಾಮ್ ಸರ್ ಮಂಡೆ ಈ ನೆಕ್ಸ್ಟ್ ಮಂಡೆ ಬರ್ತೀನಿ ಸರ್ ಕರ್ಕಂಡ್ ಊರ್ ಬತಿನಿ. ಹಾ ಹದಿನೇಳನೇ ತಾರಿಕ್ ಐತೆ ಸರ್ ಎಕ್ಸಾಮು ಅಮೇಲೆ ಆದ್ ಮುಗಿಸಬಿಟ್ಟು ಮಂಡೆ ಕರ್ಕೋಂಡ್ ಬರ್ತನಿ ಸರ್ ಹುಗನ ನಮ್ಮ ಹುಡುಗನ.
ಹ್ಮಞ ಸರ್
ನಮ್ಮ ಹತ್ರ ಮತ್ತ ಚೆನ್ನ್ ಸಿಸ್ಟಮೆಟಿಕ್ ಇದ್ರೆ ಚೆನ್ನಾಗಿ ಮಾಡಕ ನೋಡ್ಕೋತೀವಿ.
ಹಾಂ ಸರ್
ಹ್ಮ್
ಒಳ್ಳೆ ಹಡು ಚೆನ್ನಾಗಿ ಸಿಸ್ಟಮ್ ಮಾಡಕಿದ್ ಸರ್ ಅಷ್ಟೇನು ಇ ಇದ ಇಲ್ಲ ಸರ್ ಚೆನ್ನಾಗಿರು ಹೊ ಮಾತ ವರ್ಕ್ ಮಾಡ್ತಾನೆ ಹ ಚೆನ್ನಾಗ್ ಮಾಡ್ತಾನೆ.
ಹ್ಮ್ ಹ್ಮ್ ಸ್ವಲ್ಪ ಕೆಲ್ಸ ಐತೆ ಆಮೇಲೆ ಹಚ್ಚಲಾ
ಹಾ ಸರಿ ಸರ್ ಓಕೆ ಸರ್ ತ್ಯಾಂಕ್ ಯು
ಓಕೆ